ಕೊಡತಿದಿಯ
ಏನು ಇಲ್ಲ ನಿವರಿ
ನಾವು ಏನಿಲ್ಲ ಸುಮ್ಮ್ನೆ ಕೂತಿದ್ ಅಂಗೆ ಊಟ ಆಯ್ತಾ
ಆಯಿತ ನಿಮ್ಮದು ಆಯ್ತಾ ಊಟ
ಹಓ ಆಯ್ತು ಏನ್ ತಿಂದ್ರಿ
ನಾನು ಅನ್ನ ಮಜ್ಗೆಗೆ ತಿಂದೆ ನೀವೇನ್ ತಿಂದ್ರಿ
ನಾನು ಅಣ್ಣಾ ಸಾಂಬರ ತಿಂದೆ ಸ್ವಲ್ಪ ತಲೆ ನೌತಾ ಇತ್ತು ಏನಿಲ್ಲ ಸ್ವಲ್ಪ ತಲೆನೋ್ತಿತ್ತು ಹಂಗೆ ಮಲ್ಗಿದ್ದೇರಿೀ
ಹೌದಾ ಏನ್ ಇವಾಗ ಸಡನ್ ಆಗಿ
ಯಂಗೆ ನೋಡ್ತಿರ್ತಿವಲ್ಲ ಮೊಬೈಲ್ ನೋಡೋದ್ರಿಂದ ಯೋಚನೆ ಮಾಡ್ತಿದ್ದೆ ಅದೇ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಅಲ್ವಾ ಈ ಕಾಲದಲ್ಲಿ
ಅದನ್ನು ಕರೆಕ್ಟ್ ಇವಾಗೆಲ್ಲಾ ಹೆಲ್ತ್ ಇವಾಗೆಲ್ಲಾ ಹೆಲ್ತ್ ಫೋನಿಂದಾನ ಜಾಸ್ತಿ ಕೆಡತಿದೆ ನೋಡಿ ನೋಡಿ
ಹ ಅದೇ ಅದೇ ಆರೋಗ್ಯವಾಗಿ ಇದ್ರೇನೆ ನಾವ್ ನಮ ಕೆಲ್ಸ ಏನಾದ್ರು ಮಾಡಕ್ ಆಾಗದು ಓದ್ಬೇಕು ಏನ್ ಏನಾದ್ರು ಓದ್ಬೇಕಂದ್ರು ಏನಾದ್ರು ಕೆಲ್ಸ ಮಾಡ್ಬೇಕಂದ್ರು ಆರೋಗ್ಯವಾಗಿ ಇರ್ಬೇಕಲ್ಲ
ಅದು ಅದು ಫಸ್ಟ್ ಇಂಪಾರ್ಟೆಂಟ್ ಮನುಷ್ಯನ ಹೆಲ್ತ್ ಗೆ
ಹದು ನ ಆರೋಗ್ಯನ ಚೆನ್ನಾಗ್ ನೋಡ್ಕೋಬೇಕು ಫಸ್ಟ್ ನಮ ಇದ್ರಲ್ಲಿ ಆರೋಗ್ಯ ಅಂದ್ರೆ ಬರೀ ನಮ್ ದೇಹದ ದೇಹದಿಂದ ಆರೋಗ್ಯವಾಗಿ ಇರೋದಲ್ಲ ಮನಸ್ಸಿಂದನೂ ಆರೋಗ್ಯ ಇರ್ಬೇಕು ನಮ ಸುತ್ತಮುತ್ತ ಜನಾನು ಚೆನ್ನಾಗಿರ್ಬೇಕಲ್ಲಾ ನಾವೆಲ್ಲಾ ಆರೋಗ್ಯವಾಗಿರ್ಬೇಕಂದ್ರೆ ಪರಿಸರ ಎಲ್ಲ ಚೆನ್ನಾಗಿಲ್ಲಾಂದ್ರೆ ನಾವ್ ಆರೋಗ್ಯವಾಗಿರೋದ್ ಹೆಂಗೆ ಹೇಳಲ್ರಿ
ಅದನು ಕರೆಕ್ ಅದನು ನಿಜನೇ ಇವಾಗಿವಾಗಿನ ಜನ್ರೇಷನ್ಲ್ ಇವಾಗಿವಾಗಿಂದ ಎಲ್ಲಾ ನೋಡಿದ್ರೆ ಈ ಟೈಮ್ ಅಲ್ಲಿ
ಹ ನಾವು ಆರೋಗ್ಯವಾಗಿ ಇದ್ರೆ ನಾವು ನಮ್ ಜೀವನದಲ್ಲಿ ಸಂತೋಷವಾಗಿರ್ಬೋದು ನಮ ಚೆನ್ನಾಗ್ ಓದ್ಬೋದು ನಮ್ ಕೆಲ್ಸಗಳನೆಲ್ಲ ನಾವ್ ಮಾಡ್ಕೋಬೋದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಮ ನಮ್ ಕೆಲ್ಸನ ನಾವ್ ಮಾಡ್ಕೊಕ್ ಆಗಲ್ಲ ಬೇರೆಯವ್ರ ಮಾಡ್ಬೇಕಾಗುತ್ತೆ ಇವಾಗ ಪರೀಕ್ಷಾ ಟೈಮ್ ಅಲ್ಲೆಲ್ಲಾ ನೋಡ್ರಿ ಪರೀಕ್ಷೆ ಟೈಮ್ಲ್ ಎಲ್ಲ ಓದ್ಕೋಳಕ್ಕೂ ಆಗಲ್ಲ ನಮ್ಗ ಹುಷಾರಿಲ್ಲ ಅಂದ್ರೆ
ಅವಾಗ ನಾವ್ ಇನ್ನೊಬ್ರ ಮೇಲೆ ಇದು ಆಗ್ಬೇಕಾಗುತ್ತೆ ಇನ್ನೊಬ್ಬರಮೇಲೆ ಆ ನಿರ್ಧಾರ ಆಗ್ಬಿಟ್ಟು ಅವ್ರಗ್ ಕೇಳ್ಬೇಕಾಗುತ್ತೆ ಏನ್ ಓದ್ಬೇಕು ಏನ್ ಮಾಡ್ಬೇಕು ಅಂತ ಇನ್ನೊಬ್ರಿಗೆ ಸಹಾಯ ಕೇಳ್ಬೇಕು ಗೊತ್ತಾಗುತ್ತೆ
ಅದೇ ಅದೇ ಅದಕ್ಕೆ ಫಸ್ಟ್ ನಮ್ ಆರೋಗ್ಯನ ಚೆನ್ನಾಗ್ ನೋಡ್ಕೊಳ್ರಿ ನೀವ ಚೆನ್ನಾಗ್ ನೋಡ್ಕೊಳ್ರಿ ನಿಮ್ಮ ಆರೋಗ್ಯನ
ಹ್ಮ್ ಸರಿ ನೋಡ್ಕೊಡ್ತೇವಿ ಇವಾಗಿಂದ ಫಸ್ಟ್ ಎಲ್ಲ ಫೋನ್ ನೋಡದು ಕಮ್ಮಿ ಮಾಡ್ಬೇಕು
ಹ ಫಸ್ಟ್ ಅದ್ ಅದ್ರ ಜೊತೆಗೆ ಆರೋಗ್ಯವಾಗಿರೋ ಆ ಹಣ್ಣು ಹಂಪಲುಗಳು ಇಂತ ತಿಂದ್ರಿ ಆಚೆ ಜಂಕ್ ಫುಡ್ ಎಲ್ಲಾ ಜಾಸ್ತಿ ತಿನ್ಬೇಡ್ರಿ ನೋಡ್ರಿ ಅವ ತಿನ್ನೋದ್ರಿಂದ ನಿಮ್ಗೆ ದೇಹಕ್ ಶಕ್ತಿ ಏನಾದ್ರು ಸಿಗುತಾ ಹೇಳಿ ನಮ್ಮ್ ಆರೋಗ್ಯ ಇನ್ನ ಕೆಟ್ಟ ಹೋಗುತ್ತೆ ಆಚೆ ಅದೆಲ್ಲಾ ತಿಂತಾ ಇದ್ರೆ
ಅದೇ ಹ್ಮ್
ಅದೇ ಚೆನ್ನಾಗಂದ್ರೆ ಪೌಷ್ಟಿಕಾಂಶರಿರೋ ಆಹಾರ ತಿನ್ನಿ ಹಣ್ಣು ತರಕಾರಿ ಹಾಲು ಮೊಟ್ಟೆ ಡ್ರೈ ಫ್ರೂಟ್ಸು ಇಂತವು ತಿನ್ನಿ
ಅದೇ ಹ್ಮ್ ಈ ತರದ ತಿನ್ಬೇಕು
ಹ್ಮ್ ಜಾಸ್ತಿ ಆಚೆ ಫುಡ್ ತಿಂತೀರಾ ನೀವು
ನಿಂತಿರ್ತೀನಿ ಸಂಜೆ ಟೈಮ್ ಅಲ್ಲಿ
ಜಾಸ್ತಿ ತಿನ್ನಾಕ್ ಹೋಗ್ಬೇಡ್ರಿ ನಿಮ್ ಆರೋಗ್ಯ ಕೆಟ್ಟೋಗತ್ ನೋಡ್ರಿ ಪರೀಕ್ಷೆಗಳ ಟೈಮ್ಲಲ್ಲ ಮತ್ತೆ ನೋಡ್ರಿ ನಿಮ್ಗ್ ಹುಷಾರಿಲ್ಲಾ ಅಂದ್ರೆ ಓದ್ಕೊಳಕ್ ಆಗಲ್ಲ
ಹಾ ಅದನು ನಿಜ ಇದಕಂದ್ರೆ ಇವಾಗ ಇವಾಗ ಪರೀಕ್ಷೆ ಎಲ್ಲ ಬರ್ತಿದೆ ಅಲ್ಲ
ಹೌದಾ ಬೈ ಹ ಚೆನ್ನಾಗಿ ತಯಾರಿ ಮಾಡ್ಕೊಂಡಿರಿ ಎಲ್ಲ ನಿಮ ಪರೀಕ್ಷೆಗಳಿಗೆ
ಇಲ್ಲ ಮಾಡ್ಕೊಬೇಕಿನ್ನು ಸ್ವಲ್ಪ ಟೈಮ್ ಇದೆ ಅಲ್ಲ ಸ್ವಲ್ಪ ಇಳ್ತ ಎಲ್ಲ ಚೆನ್ನಾಗಿ ಇಟ್ಕೊಬೇಕು
ಹ್ಮ್ ಚೆನ್ನಾಗ್ ಓದ್ಕೊಳ್ರಿ ಮತ್ತೆ ದಿನ ಎದ್ದು ಬೆಳಿಗ್ಗೆ ವ ವ್ಯಾಯಾಮ ಮಾಡ್ರಿ ನ ಯ ಯೋಗ ಓಡೋದು ಇಲ್ಲಾಂದ್ರೆ ನಡಿಯೋದು ಕ್ರೀಡೆಗಳ ಆಡ್ತೀರಾ ನೀವು
ಹಾ ಹು ಇದೆಲ್ಲಾ ಆಡ್ತೀವಿ ಅದೆಲ್ಲಾ ಮಾಡ್
ಹ ಅದ್ರಿಂದನೂ ನಮ್ಗ ಆರೋಗ್ಯ ಚೆನ್ನಾಗಿರುತ್ತೆ ಕ್ರೀಡೆ ಗಡೆಗಳು ಆಡ್ರಿ
ಹ್ಮ್
ಮತ್ತೆ ನೀವು ಆಚೆ ಹೋಗ್ ಬಂದಾಗ ಎಲ್ಲ ಕೈ ಕಾಲ್ ಮುಖ ಎಲ್ಲಾ ಚೆನ್ನಾಗ್ ತೊಳ್ಕೊಳ್ರಿ ಆಚೆ ಎಲ್ಲಾ ಹೋಗ್ ಬಂದಿರ್ತವಲ್ಲಾ ಎಲ್ಲೆಲ್ಲಿಗೂ ಧೂಳೆ ಎಲ್ಲ ಇದಾಗಿರ ಏ
ಆದದ್ರಿಂದ ನಮ್ಗೆ ರೋಗ ವಗಳು ಬರೋಯ್ತಾವ
ಹ್ಮ ಅದಕ್ಕೆ ಸ್ವಚ್ ನಮ್ ಬಟ್ ನಮ್ ಬಟ್ಟೆನೆ ಆಗ್ಲಿ ನಾವಾಗ್ಲಿ ನಮ್ ದೇಹ ನಾ ಹೊಚ್ಕೊಳ್ಳೋ ಬ್ಲಾಂಕೆಟ್ ಎಲ್ಲಾ ಸ್ವಚ್ಛವಾಗಿ ಇಡ್ಕೊಂಡ್ರೇನೆ ಅಲ್ವಾ ನಾವ್ ಆರೋಗ್ಯವಾಗಿರೋದು
ನಿಜ ಇದನು
ಹ ಮತ್ತೆ ನೀವು ರಾತ್ರಿ ನಿದ್ರೆ ಎಷ್ಟೊತ್ತಿಗೆ ಮಾಡ್ತೀರಾ
ಒಂದ್ ಗಂಟೆ ಹನ್ನೆರಡು ಗಂಟೆವರೆಗೂ
ಹಂಗೆಲ್ಲಾ ಮಾಡಿದ್ರೆ ಹೆಂಗೆ ಅಲ್ರಿ ಕರೆಕ್ಟ್ ಟೈಮ್ ಗೆ ನಿದ್ದೆ ಮಾಡ್ಬೇಕ ತಾನೆ ಪ್ರತಿದಿನ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡ್ಬೇಕು ಇವಾಗ ನೋಡಿ ಇವಾಗ ಇವಾಗ ನೀವು ಶಾಲೆ ಇಲ್ಲಂದ್ರೆ ಕಾಲೇಜ್ಗೆಲ್ಲ ಹೋಗ್ಬೇಕಂದ್ರೆ ಬೆಳಿಗ್ಗೆ ಜಾಸ್ತಿ ನಿದ್ರೆ ಮಾಡಿದ್ರೆ ಹೆಂಗೆ ಬೆಳಿಗ್ಗೆ ಬೇಗ ಎದ್ದಳ್ಬೇಕಲ್ಲ
ಹೌದು ಅದೆಲ್ಲ ಬದಲಾವಣೆ ಮಾಡ್ಬೇಕಾಗುತ್ತೆ ಇವಾಗ
ಹ ಬದಲಾವಣೆ ಮಾಡಿ ನೈ ರಾತ್ರಿ ಬೇಗ ಮಲ್ಕೊಳ್ಳಿ ದಿನ ಏಳಂದ ಎಂಟು ಗಂಟೆವರೆಗೂ ನಿದ್ದೆ ಮಾಡಿ ಇವಾಗ ನೋಡಿ ನಿದ್ದೆ ಇಲ್ಲಾ ಅಂದ್ರೆ ಬೆಳಿಗ್ಗೆ ನೈಟ್ ನಿದ್ದೆ ಮಾಡಿಲ್ಲ ಅಂದ್ರೆ ನೀವು ರಾತ್ರಿ ಹೊತ್ತು ಬೆಳಿಗ್ಗೆ ಶಾಲೆೆಗೆ ಇಲ್ಲಾಂದ್ರೆ ಕಾಲೇಜ್ಗೆೋದಾಗ ನಿಮ್ ದೇಹದಲ್ಲಿ ಶಕ್ತಿ ತಿರಲ ಮತ್ತೆ ವಿಶ್ರಾಂತಿ ವಿಶ್ರಾಂತಿ ಇಲ್ಲಾ ಅಂದ್ರೆ ನಿಮ್ಗೆಲ್ಲಾ ಹೆ ಹಂಗ ಹೇಳ್ರಿನಿಮ ಕೆಲ್ಸ ಮಾಡಕ್ ಆಗಲ್ಲ ಓದಕ ಆಗಲ್ಲ ಕಾಲೇಜ ಅಲ್ಲೆಲ್ಲಾ
ಅವಾಗಿಲ್ಲ ತಲೆ ನೋ ಆಗುತ್ತೆ ಹುಷಾರ ಇಲ್ದೆ ನಂಗ ಆಗ್ಬಿಡುತ್ತೆ ಮತ್ತೆ ನಿದ್ದೆ ಎಲ್ಲ ಅಂದ್ರೆ ಸುಸ್ತ ಆಾಗುತ್ತೆ
ಹ್ಮ ಅದಕ್ಕಾಗಿ ಚೆನ್ನಾಗ್ ನಿದ್ದೆ ಮಾಡಿ
ಮತ್ತೆ ಮಾಡ್ಬೇಕು
ಹಹ ಚೆನ್ನಾಗ್ ನಿದ್ದೆ ಒಂದೇ ಅಲ್ಲ ಹಂಗೆ ಶುದ್ಧ ನೀರು ಕುಡಿಬೇಕು
ಹೊರ್ಗಡೆನೆಲ್ಲ ಕುಡಿಬಾರ್ದು
ಹ ಪ್ಲಾಸ್ಟಿಕ್ ಬಾಟ್ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಪ್ಲಾಸ್ಟಿಕ್ ಬರ್ತಾವಲ್ಲ ಅದ್ರಲ್ಲೆಲ್ಲ ಕುಡಿಬೇಡಿ ಸರಿ ಹ ಎಲ್ಲಾ ಬದಲಾವಣೆ ಮಾಡ್ ಕೊಳ್ಳಿ ನಿಮ್ಮ ಆರೋಗ್ಯನ ಚೆನ್ನಾಗ ನೋಡ್ಕೊಳ್ಳಿ ಪರೀಕ್ಷೆ ಬೇ ಬರ್ತಾ ತಿದಾವಂತ ಹೇಳಿದ್ರಿ
ಹ್ಮ್ ನಿಮ್ಗೆವಾಗ
ನಮ್ಗೂ ನೆಕ್ಸ್ಟ್ ನಮ್ಗೂ ಮುಂದಿನ ತಿಂಗಳಿಂದ ಇದಾವ್ರೀ ಎಕ್ಸಾಮ್ಸು
ಹ್ಮ್ಮ್ ನೀವು ಚನ್ನಾಗ್ ಹೋದ್ರಿ ನೀವು ಎಲ್ಲಾ ಚನ್ನಾಗಿ ಇಟ್ಕೊಡಿ ಆತಿ ನಮಗ್ ಇಷ್ಟ ಹೇಳತಿದ್ದೀರಾಂದ್ರೆ ನೀವಚೆನ್ನಾಗಿ ಇಟ್ಕೊಂಡಿರ್ತೀರ ಬಿಡಿ
ಹ ನಾವ್ ಚೆನ್ನಾಗೆ ಇರ್ತಿವ್ರಿ ನಮ್ಮ್ದಲ್ಲಾ ಚೆನ್ನಾಗ್ ನೋಡ್ವಿ ಕಂತತಿದೀವಿ ನಾವು ಇನ್ನೊಬ್ಬ್ರಗ ಹೇಳಿದ್ರ ನಮ್ಮಿಂದ ಇನ್ನೊಬ್ರಗೂ ಸಹಾಯ ಆದಂಗಲ್ವಾ
ಹ ಅದನುನಿಜ
ಅದ್ರಲ್ಲೂ ವಿದ್ಯಾರ್ಥಿಗಳು ಹೆಚ್ಚು ಗಮನ ಕೊಡ್ಬೇಕ್ರಿ ಇದು ಆರೋಗ್ಯದ ಕಡೆ ಯಾಕಂದ್ರ ಸಮಯ ಊಟ ಮಾಡೋದ ಆಗ್ಲಿ ಹೆಚ್ಚು ನೀರ್ ಕುಡಿಯೋದು ಆಟ ಆಡ್ಬೇಕು ಅವರು ಬರಿ ಓದಂದೆಅಲ್ಲ ಆಟನುೂ ಆಡ್ಬೇಕು
ಇವಾಗಿನ್ ಕಾಲದ ಇಲ್ಲೆಲ್ಲಾ ಇ್ ಕಮ್ಮಿ ಆಗ್ಬಿಟ್ಟಿದೆ ಇದದ್ದೆಲ್ಲ ಜಾಗೃತೆ ಮೂ ಇಂಪೋರ್ಟೆಂಟ್ ಇದು
ಹ ಹ್ಮ ನೀವೆಲ್ಲಾ ಆಟ ಆಡ್ತೀರಾ ಚೆನ್ನಾಗೆ
ಹಾ ನಾವೆಲ್ಲಾ ಇನ್ಂಡೋರ್ ಸ್ಪೋರ್ಟ್ಸ್ ತನ ಔ ಡೋರ್ ಸ್ಪೋರ್ಟ್ಸ್ ಎಲ್ಲ ಆಡ್ತೀವಿ
ಹ್ಮ ನಿಮ್ ಜಾಸ್ತಿ ಏನಾದ್ರು ಬೇಜಾರ್ ಆದ್ರೆ ಆ ಊಟ ಆಡ್ರಿ ಫೋನ್ ಎಲ್ಲಾ ನೋಡ್ಬೇಡ್ರಿ ಅದ್ರಿಂದಾನೂ ನಮ ನೋಡ್ರಿ ಕಣ್ಣ ನೋವುಬರುತ್ತೆ
ಇವಾಗಿನ್ನಾ ನೀವ್ ಹೇಳಿದ್ ಇದ್ರಾಗಲ್ಲ ಎಲ್ಲ ಚೇಂಜ್ ಮಾಡ್ತೀನಿ
ಆ ಮತ್ತೆ ನೋಡ್ರಿ ಚಿಕ್ಕ ಚಿಕ್ ಮಕ್ಳಗೆ ಇವಾಗೆಲ್ಲ ಸ್ಪೆಕ್ಸ್ ಬರ್ತಿದೆ ಕಣ್ಣ ನೋವು ಮೈಗ್ರೇನು ತಲೆನೋವು
ಹೌದೌದು ಹ್ಮ್ ಇವಾಗೆಲ್ಲ ಎಲ್ಲರೊಗೂ ಇದು ಆಗ್ಬಿಟ್ಟಿದೆ
ಇದು ಒಂತರಾ ಮೋ ಮೊಬೈಲ್ ಇಲ್ಲಾ ಅಂದ್ರೆ ಯಾರು ಇರ್ತಾ ಇಲ್ಲ
ಐದ್ ನಿಮಿಷನು ಯಾರು ಬಿಟ್ಟಿರಲ್ಲಾ ಎಲ್ಲಾನು ಮೊಬೈಲೆ ಎಲ್ಲಾನು ಎಲ್ಲಾನು ಮೊಬೈಲ್ ಅಲ್ಲೇ ಬೇಕು ಅಂತಾರೆ ಎಲ್ಲಾ ಕುಂತಲೆ ತರಸ್ಬೇಕು ಅಂತಾರೆ ಹೊರ್ಗಡೆ ಹೋಗಲ್ಲಾ ಏನ್ ಆಕ್ಟಿವಿಟಿ ಇರಲ್ ಇಲ್ಲಾ ಎಲ್ಲೂ ತಿರುಗಾಡಲ್ಲ
ಹಾ ನೋಡ್ರಿ ಸ್ವಲ್ಪ ದೂರ ಹೋಗ್ಬೇಕಂದ್ರು ವಾಹನದಲ್ಲಿ ಹೋಗ್ತಾರ ಅದ್ರ ಬದಲು ನಡ್ಕೊಂಡ್ ಹೋದ್ರೆ ನಮ್ ದೇಹಕ್ಕೂ ಒಳ್ಳೇದಲ್ವಾ
ಅದೇ ಯಾರು ಮಾಡಲ್ಲ ಅ
ಹಾ ಅದೇ ನೀವು ಹಂಗೇನಾ
ಇಲ್ಲಾ ನಾವ್ ನಡೀತಿವಿ ಅವಾಗ ಅವಾಗ
ಹ ನಡ್ ಏನಾದ್ರು ಬೇಕಂದ್ರೆ ನಡ್ಕೊಂಡ್ ಹೋಗ್ವಿ ಪೌಷ್ಟಿಕಾಂಶ ಚೆನ್ನಾಗಿರೋ ಊಟ ಮಾಡಿ ದಿನಾ ಮೊಟ್ಟೆ ತಿನ್ನೋದು ಹಣ್ಣು ತರಕಾರಿಗಳ ತಿನ್ರಿ
ಇಲ್ಲ ಎಲ್ಲ ಚೆನ್ನಾಗಿರೋದು ಊಟ ಎಲ್ಲಾ ಮಾಡ್ಬಿಟ್ಟು ಒಳ್ಳೆ ಆಹಾರ ತಿಂದು ಹಣ್ಣು ಹಂಪ್ಳಗಳೆಲ್ಲ ತಿಂದು ಚೆನ್ನಾಗಿರ್ಬೇಕು
ಹ್ಮ ವ್ಯಾಯಾಮ ಮಾಡ್ತೀರಾ ನೀವು ದಿನಾ
ಅವೆಲ್ಲ ಏನ್ ಮಾಡಲ್ಲಾ
ಮಾಡ್ರಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪತ್ತೊಂದ್ ಐದ್ ನಿಮಿಷ ಮೆಡಿಟೇಶನ್ ಆದ್ರು ಮಾಡದ್ರೆ ನಮ್ ಏಕಾಗ್ರತೆ ಹೆಚ್ಚಾಗುತ್ತೆ ನಾವ್ ಓದನ್ ಕಡೆ ಎಲ್ಲಾ ಚೆನ್ನಾಗ್ ಗಮನ ಕೊಡ್ಬೋದು
ಹಂಗಾದ್ರೆ ಮಾಡಣ ಇ ಇವಾಗಿಂದ ಮುಂದೆ ಮುಂದೆ ಚೆನ್ನಾಗ್ ಆಗ್ಲಿ
ಹ್ಮ್ ಮತ್ತೆ ನೀವು ಇನ್ನೊಂದ ಬದಲಾವಣೆ ಮಾಡ್ಕೋಬೇಕು ಅದು ನೈ ರಾತ್ರಿ ಬೇಗ ಮಲ್ಗದ್ ಕಲರಿ ಸ್ವಲ್ಪ
ಸರಿ ಹತ್ತ್ ಗಂಟೆವರೆಗೂ ಮಲ್ಗ ಮಲ್ಗಕ್
ಹ ಹತ್ ಗಂಟೆಂಗ ಮಲ್ಕೊಂಡ್ ಬೆಳಿಗ್ಗೆ ಬೇಗ ಬೇಗಾ ಎದ್ರೇನೆ ನಮ್ಮ ನಮ್ ಮೈಂಡ್ ಎಲ್ಲಾ ಚೆನ್ನಾಗಿ ಇರುತ್ತೆ ನಮ್ ಹಿರಿಯರ್ ಹೇಳ್ತಾರ ನೋಡ್ರಿ ಆರೋಗ್ಯವೇ ಭಾಗ್ಯ ಅಂತ ನಿಜ ಅಂತೀರಾ ಅದು
ಇವಾಗ ಇದಅದದೆಲ್ಲ ಸಮಯ ನೋಡ್ತೀರೆ ಗೊತ್ತಾಗ್ತಿದೆ ಒಂದೊಂದ್ ಮಾತು ಅವರ್ ಹೇಳ್ತಿರೋದ್ ಎಲ್ಲಾ ನಿಜಾನೆ ಇದೆ ಅಂತ
ಹ ಕಲಿಬೇಕು ನಾವು ಹಿರಿಯರಿಂದ ತುಂಬಾ ಕಲಿಬೇಕು
ಹಾ ಹಿರಿಯರ ಹೇಳಿರೊ ಮಾತ್ ಎಲ್ಲಾನು ನಿಜಾನೇ ಆಗ್ತಿದೆ ಇವಾಗ ನಾವ್ ನಾವೆಲ್ಲಾ ಏನೋ ಮಾಡ್ತಿದೀವಿ ಬಟ್ ಅವ್ರು ಅವ್ರರೆಲ್ಲಾ ಅವಾಗೆ ಫಸ್ಟೇ ಹೇಳಿದ್ದಂಗೆ ನೋಡ್ತಿದ್ರೆ ಎಲ್ಲಾ ನಿಜ ಒಂದೊಂದ್ ಮಾತು ನಿಜ ಇದೆ
ಆದೆ ಸ್ವಲ್ಪ ಆರೋಗ್ಯ ಕೆಟ್ಟ ಹೋದ್ರು ಮಾತ್ರೆಗಳು ತಗೊಳ್ಳೋದು ಆಸ್ಪತ್ರೆಗೆ ಹೋಗೋದು
ಇದೆಲ್ಲ ಮಾಡ ಇದೆಲ್ಲಾ ಮಾಡ್ತಿಯಾ ಅವಾಗೆಲ್ಲ ಮನೆ ಮತ ಹೌದು ಗಿಡ ಔಷಧಿ ಬೀಜ ಇವೆಲ್ಲ ಆಯುರ್ವೇದಕ್ಕೆ ಎಲ್ಲ ಒಳಗಡೆ ಮನೆಯಲ್ಲೇ ಮಾಡಕ್ತಿದ್ರು ಏನ್ ಹಾಸ್ಪಿಟಲ್ ಅವೆಲ್ಲ ಏನಿಲ್ಲ ಇ ಎಲ್ಲ ಆ ಅವವಾಗಿನ ಕಾಲದಲ್ಲಿ ಇವಾಗೆಲ್ಲಾ ಆಸ್ಪತ್ರೆ ಆಗ ಹಿಂಗೇ ಹಿಂಗೆ ಅಂತ ಎಲ್ಲದಕ್ಕೂ ಲಕ್ಷ ಲಕ್ಷ ದುಡ್ಡು ಎಲ್ಲ ಹಾಕ್ಬೇಕು
ದುಡ್ಡು ಲಕ್ಷ ಲಕ್ಷ ಚಿಕ್ಕ ಚಿಕ್ಕ ದು ಹೋಗ್ತಿದ್ದಾರೆ ಎಲ್ಲರೂ ಇವಾಗ ಚಿಕ್ಕ ಚಿಕ್ಕ ಸ್ವಲ್ಪ ತಲೆನೋ ಬಂದ್ರು ಭಯ ಪಡಂಗ ಆಗಿದೆ
ಇವಾಗೆಲ್ಲಾ ಫುಲ್ ಎಲ್ಲಾ ಬೆದರಿಕೆ ಆಗ್ಬಿಟ್ಟು ನಾಜೂಕ್ ಕ್ಕ ಆಗಬಿಟ್ಟಿದ್ದಾರೆ ಜನ ಎಲ್ಲಾ
ಹ್ಮ ಅದೇ ಅದೇ
ಹ್ಮ್
ನೀವು ಹಂಗೇನಾ ಸ್ವಲ್ಪ ಬೇಗ ಹುಷಾರ್ ತಪ್ತೀರಾ
ಹಂಗೇನಿಲ್ಲ ವಾತಾವರಣ ಚೇಂಜ್ ಆಯ್ತು ಅಂತಂದ್ರೆ ಅವಾಗವಾಗ ಇದಾಗುತ್ತ ಅಷ್ಟೆ
ಹ ಅದಕ್ಕೆ ಎಲ್ಲ ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡ್ರೆ ಇವ ಏನು ಸಮಸ್ಯೆಗಳು ಬರಲ್ಲ
ಹಾ ಇವಾಗೆಲ್ಲಾ ಮಳೆನು ಎಲ್ಲಾ ಆರ್ಟಿಫಿಶಿಯಲ್ ಆಗ್ಬಿಟ್ಟಿದೆ ಎಲ್ಲಾ ಅದ್ರಿಂದಾನೂ ಜಾಸ್ತಿ ಎಫೆಕ್ಟ್ ಎಲ್ಲದು
ಹು ಸರಿ ರೀ ನಿಮ್ ಆರೋಗ್ಯನ ಚೆನ್ನಾಗ್ ನೋಡ್ಕೊಳ್ ಇನ್ ಮೇಲಿಂದ ಆದ್ರೂ
ಹು ಸರಿಯ್